ಅ ಸ ಶುಭ ಮಧ್ಯಾಹ್ನ ಸರ್ ನಿಮಗೆ ಶುಭ ಮಧ್ಯಾಹ್ನ ಶುಭ ಮಧ್ಯಾಹ್ನ.
ಶುಭ ಮಧ್ಯಾಹ್ನ ಸರ್ ಊಟ ಆಗಿದೆ ಸರ್ ಅದೇ ನಿಮ್ಗೆ ಫೋನ್. ಸರ್ ನೀವು ಎಂ ಎಂ ಕುಳ್ಕರ್ ಅಂತ ಅಲ್ವಾ ಸರ್. ಅದೇ ಸರ್ ಇದು ಮಲ್ಲಪ್ಪ ಮಾದಾರ ಕು. ನೀವನಾ ಸರ್.
ಹೌದು ಸರ್ ನಾನು ಮಲ್ಲಪ್ಪ ಮಾಧವ್ ಕೊಡ್ತಾ ಇದೀನಿ ಅಂತ ನಾನು ಒಂದ ಎಂ ಬಿ ಬಿ ಎಸ್. ಈ ಹುದ್ದೆ ಆಯ್ಕೆ ಹೇಗಿದ್ದಾನೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ನೀವು ಯ ಅವ್ರಂದ.
ನಮ್ಮ ಸರು ಇದು ಅವಿನಾಶ್. ಅವಿನಶ್ ಸರಾಮ ಹೆಸರು.
ಅವಿನಾಶ್ ಸರ್ ನಿಮ್ ಪೂರ್ತಿ ನೇಮ್ ಹೇಳಿದ್ರ ಸರ್ ನಿಮ್ ಸರ್ ನೇಮ್ ಇದೆಯಾ
ಇ ಸರ್ ನಾ್ ಹೆಸರು ಬಿರ್ಲಾ ಸರ್ ಬಿರ್ಲಾ
ಈಗ ಅವಿನಾಶ್ ಬಿರ್ಲಾ ಅವರು ಸರ್ ನೀವು ನಿಮ್ಮ ನೀವು ಏನಾಗಿದೆ ಸರ್ ನನಗೆ ಕಾಲ್ ಮಾಡುವುದಕ್ಕೆ ನಿಮ್ಮ ಏನಾದ್ರು ಆರೋಗ್ಯದಲ್ಲಿ ಏನಾದ್ರು ಏರುಪೇರಿ ಆಗಿದೆಯಾ ಸರ್
ಅದೇ ಸರ್ ಆಹಾರ ಬಗ್ಗೆ ಏರುಪಯೋಗವಾಗಿದೆ ಸರ್ ಇವಾಗಲೇ ಒ ಒಂದು ಹಲ್ಲಿ ಬಿದ್ದಿದೆ ಸರ್ ಒಂದು ಅಡಗೆಗಳಲ್ಲಿ ಸರ್ ಸಾಂಬಾರ್ುಗಳಲ್ಲಿ ಹಲ್ಲಿ ಬಿದ್ದ ಇದೆ ಅಲ್ಲಿ ಬಿದ್ದಿದ್ದು ಸರ್ ಅಲ್ಲಿ ಬಿದ್ದಿದ್ದನ್ನು ನಾವು ಚಂದ ನಾವು ನಮಗೆ ಸಾವು ಬರ್ತಾ ಇಲ್ವೋಲ್ಲ ಸಾವೇ ಬರುವುದಿಲ್ಲ
ಈಗ ಊಟಿನೊಳಗೆ ಹಲ್ಲಿ ಬಿದ್ದರೆ ಸರ್ ಅದನ್ನು ತಿನ್ನಬಾರದು ಏಕೆಂದ್ರೆ ಅದ್ರ ವಿಷಾಸರ್ ಹಾವಿನಗಿಂತ ಹೆತ್ತು ಸರ್ ಈಗ ಅಲ್ಲಿನೊಳಗೆ ವಿಷಯವು ತುಂಬಾ ಅಪಾಯಕಾರಿಯಾಗಿರುತ್ತದೆ ಅದನ್ನು ಆ ಅಲ್ಲಿ ಆಹಾರದೊಳಗೆ ಬಂದರೆ ಅದು ಇದು ಯುರಿನ್ ಅಂತ ಗೊತ್ತು ಸರ್ ನಿಮ್ಗೆ ಯುರಿನ್ ಗೊತ್ತಲಾ ಯುರಿನ್
ಹ ಸ ಹಾ ಹಾ ಸರ್
ಆಹಾರ ಆಹಾರದೊಳಗೆ ಬಿಟ್ಟರೆ ಅದು ಆಹಾರವೇ ತುಂಬಾ ವಿಷಯ ವಿಷಕಾರ ಆಗಿರುತ್ತದೆ ಸರ್ ನಾನು ಹೇಳೇಳ್ಬೇಕು ಹಳ್ುತ್ತೇನೆ ನಿಮಗೆ ಅದನ್ನು ತಿನ್ನಬೇಡಿ ಸರ್ ಅದನ್ನೇ ತಿಪ್ಪಿಗೆ ಚೆಲ್ಲಿ ಏಕೆಂದರೆೆ ಅದರೊಳಗೆ ತುಂಬಾ ಅಪಾಯಕಾರಿ ವಿಷಯ ಇರುತ್ತದೆ ಸರ್ ಹೇಳಿ ನೋಡೋಣ
ಹೌ ಸರ್
ಈಗ ಅದುನ್ನು ತಿನ್ನಬಾರ್ದದು ಸರ್ ನಿಮ್ಮ ಮನೆಯ ಪರಿಹಾರದವ್ರಿಗೆ ಹೇಳಿ ಸರ್ ಅದನ್ನು ತಿನ್ನಬೇಡಿ ಸರ್ ನೀವು ಯಾಕೆಂದ್ರೆ ಅದು ತುಂಬಾ ಅಪಾಯಕವಾಗಿರುತ್ತದೆ
ಅಕೆ ಸರ್ ನಾನು ರೆಸ್ಕ್ಯೂ ಟೀಮ್ ಕಾಲ್ ಮಾಡೋ ಬದಲು ಜೋಶಿ ಕುಲಕರ್ಣಿ ಎಂ ಎಂ ಮಲ್ಲಪ್ಪ ಮಾಧರ್ ಕುಲಕರ್ಣಿ ಅವರಿಗೆ ಕಾಲ್ ಮಾಡಿದೆ ಸರ್ ನು
ಹ್ಮ್ ಹೇಳ ಸರ್ ನಿಮ್ಮ ನಿಮ್ಮ ಆರೋಗ್ಯದಲ್ಲಿ ಏನಾದ್ರರು ಸಮಸ್ಯೆ ಇದೆಯಾ
ಅದೇ ಸರ್ ಜೋಶಿ ಕುಲಕರ್ ಅವ್ರು ಹೇಳಿದ್ರರಿ ಮಲ್ಲಪ್ಪ ಮಾದ ನಂಬರ್ ಕೊಟ್ಟಿದ್ರರಿ ನಿಮ್ದ
ಹ್ಮ ಹೌದು ಸರ್ ನಾನೇ ಮಲ್ಲಪ್ಪ ಮಾಧವ್ ಅ್ದ ಹೇಳಿ ಸರ್ ನಿಮ್ಮ ನಿಮ್ಮ ಆರೋಗ್ಯದಲ್ಲಿ ಏನಾದ್ೂ ಏರುಪೇರ ಆದ್ರೆ ನು ತಿಳಿಸಿ ಸರ್
ಸರ್ ಅದೇ ಸರ್ ನಿನ್ನೆ ಸರಿ ಗೊತ್ತಾ ಒಬ್ಬರಿಗೆ ಅ ಸರಿ ಏನ್ ಹೇಳ್ದಸ ರೀ ಎ ಸಾವಿ ಬಗ್ಗೆ ರೀ
ಸರಿ ಹೆಚ್ಐವಿ ತುಂಬಾ ಅಪಾಯಕಾರಿ ರೋಗ ಸರ್ ಅದು ಹೋಗುವ ಒಂದು ಸಲ ಮಾನವನ ದೇಹಕ್ಕೆ ಸೇರಿಕೊಂಡಿದ್ದ ಮೇಲೆ ಅದು ಹೋಗುವುದಿಲ್ಲ
ಹೌದು ಸರ್ ಅದೇ ಸರ್ ಒಬ್ಬರು ಡಾಕ್ ಡಾಕ್ಟರ್ ಹೇಳ್ತಾರ ಇದೆಲ್ಲಾ ಆರಾಮ್ ಆಗ್ತೇತ್ರಿ ನೀ ಎಲ್ಲ ಕಡಿಮೆ ಆಕೇತಿ ಅಂದ್ರ ನಿ ದೇಹ ಸದೃಢವಾಗಿರ್ಬೇಕು ಕೆ ಕೆಲಸ ಮಾಡಬೇಕ ಅಂತ ಹೇಳ್ತಾರೆ
ಸರ್ ಅದು ಆರಾಮ ಆಗುದಿಲ್ಲ ಸರ್ ಎಚ್ ಐ ವಿ ಆರಾಮ ಆಗುದಿಲ್ಲ
ಹಂಗಂತಲ್ ಸರ್ ಅವ್ರಿಗೆ ಇವ್ರಗಏನ್ ಬರ್ಲಕ ಕಾರಣ ಅಂದ್ರೆ ಅದರ ಬಗ್ಗೆ ಶೇಂಗಾ ಆಗ್ಲಿ ಮತ್ತೆ ಕಡ್ಲೆಕಾಳು ಬೆಲ್ಲ ತಿಂದರೆ ಬಿರಿಯರಿ ಬಿರಿಯಾನ ಬರುತ್ತೆ ಸರ್ ಬಿರಿಯಾನದಿಂದ ಹೆಚ್ ಐ ಬಿ ಹೊರತ ಇಡಬಹುದು ಅಂತ ಅವ್ರು ಹೇತಾರೆ ಸರ್
ಈಗ ಮಾನವನ ದೇಹಕ್ಕೆ ಏನು ಮುಖ್ಯ ಮಾನವನ ದೇಹಕ್ಕೆ ಆರೋಗ್ಯ ಮುಖ್ಯ ಈಗ ಆರೋಗ್ಯವೇ ಬಾಗಿಯ ಆರೋಗ್ಯ ಇದ್ರನೇ ಜೀವನ ದುಡ್ಡು ಇದ್ರೆ ಜೀವನ ಅಲ್ಲ ಈಗ ನನ್ನ ಅಂತಿ ಈ ಕೋಟಿಗಟ್ಟಲೆ ದುಡ್ಡು ಇದೆ ಆರೋಗ್ಯನೇ ಇಲ್ಲದಿದ್ದರೆ ಹೇಗೆ ಅವ ದುಡ್ಡು ನಾಶವಾಗುತ್ತದೆ ಆರೋಗ್ಯ ಇರಬೇಕು ಮೊದಲು
ಹೌದಾ ಸರ್ ಸರ್ ನೀವು ಪ್ರೆಸೆಂಟ್ಗ ಶಿವಾಜಿನಗರ ಒಳಗೆ ದಿರಾ ಇವಾಗ್ಲೇ ಬೇರೆ ಕಡೆ ದಿರ
ಸರ್ ನಾನು ಇಲ್ಲಿ ವಿಜಯಪುರದಲ್ಲಿ ಬಿ ಎಲ್ ಡಿ ಹಾಸ್ಪಿಟಲ್ ನಲ್ಲಿ ಬರ್ಕೊಂಡತಿದ್ದೇನಿ ನೀವು ಬೆಂಗಗಳೂರಲ್ಲಿ ಇದ್ದೀರಾ ನಮ್ಮ ಆಸ್ಪತ್ರೆಗೆ ಒಂದು ಒಂದು ಒಮ್ಮೆ ಭೇಟಿ ನೀಡಿ ನಾನು ನಿಮ್ಮನ್ನು ನೋಡಿಬೇಕು ಯಾಕಂದ್ರೆ ನಮ್ಮ ಫ್ರೆಂಡ್ ಅವರು ತಮ್ಮ ಅಲ್ವಾ ನೀವು
ಹೌ ಸರ್ ನಿಮ ಫ್ರಂಡ ಹೆಸರ್ ಏನು ಸರ್
ನಮ್ಮ್ ಪ್ರೆಂಡ್ ರಮೇಶ್ ಬೌ ಸರ್
ಹೌದಾ ಸರ್ ಸರ್ ಅವ್ರು ನಿಮಗೆ ಹೇಗೆ ಪರಿಚಯ ಸರ್
ಅವರು ಹೇಗೆ ಪರಿಚಯ ಎಂದರೆ ಅವ್ರು ಊರಿನಲ್ಲಿ ಇರ್ತಾರೆ ನಾನು ಬಿ ಎಲ್ಲಿ ಹಾಸ್ಪಿಟ್ ನಲ್ಲಿ ಇರುತ್ತಾರೆ ಅವರು ಆರೋಗ್ಯಕ್ಕೆ ಅವರು ಆರೋಗ್ಯ ಏರ್ಫರು ಆಗಿದ್ದರು ನನ್ನ ಹಾಸ್ಪಿಟಲ್ಗೆ ಬಂದಿದ್ದರು ಅವರು ಒಮ್ಮೆ
ಹೌದಾ ಸರ್ ಸರ್ ಅದೇ ಅವ್ರ ಆರೋಗ್ಯ ಏನಾಗಿತ್ತು ಸರ್
ಅವ ಅವ ದೇಹ ವಿರಾನುಗಳ ಸಂಖ್ಯೆ ಕಡಿಮೆ ಆಗಿದ್ದವು ಸರ್
ಸರ್ ಮತ್ತೆ ವಿರಾನುಗಳ ಸಂಖ್ಯೆ ಕಡಿಮೆ ಆದಾಗ ಹೆಚ್ಚು ಅದನ್ನು ಹೆಚ್ಚು ಮಾಡುತ್ತೆ
ಈಗ ಬಿರಿಯಾನಿಗಳ ಸಂಖ್ಯೆ ಹೆಚ್ಚು ಮಾಡ್ಬೇಕಂದ್ರೆ ದಿನಾಲು ಮೊಳಕೆ ಕಾವು ಹೆಸರು ಕಾಳು ಶೇಂಗಾ ಕಾಳು ಅದಕ್ಕೆ ಅಂತ ಒಂದ್ ಸ್ವಲ್ಪ ಆಹಾರಗಳು ಇವೆ ಸರ್ ಅವುಲು ತಿಂದರೆ ವಿರ್ಯಾಣುಗಳ ಸಂಖ್ಯೆ ಹೆಚ್ಚು ಉತ್ಪತ್ತಿಯಾಗವೆ ಸರ್
ಹೌದ ಸರ್ ಅದೇ ಸರ್ ಹೌದ್ ಹೌದು್ ಬರೋಬರಿ ಸರ್ ನೀವು ಹತ್ರ ಬರೋಬರಿ ಸರ್
ಈಗ ಸರ್ ನಿಮ್ಮ ಆರೋಗ್ಯ ನಾನು ನೀವು ಹೇಗಿರ್ಬೇಕ ಯಾಕಂದ್ರೆ ದಿನಾಲು ಒಂದು ಎರಡು ಗಂಟೆಗಳ ಕಾಲ ವ್ಯಾಯಾಮ ಮಾಡಬೇಕು ದಿನಾಲು ಮತ್ತು ನೀವು ಒಂದು ಏಳು ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕಾಗುತ್ತದೆ ದಿನಾಲು ಈಗ ನಿದ್ದೆ ಪ್ರಾಮುಖ್ಯತೆ ಈಗ ಮಾನವನಿಗೆ ನಿದ್ದೆ ಮತ್ತು ನೆಮ್ಮದಿ ಮುಖ್ಯ ಈಗ ನಿದ್ದೆ ನೆಮ್ಮದಿ ಇಲ್ಲದಿದ್ದರೆ ಅವನು ಆರೋಗ್ಯ ದಲ್ಲಿ ಎರುಪಿರು ಆಗುತ್ತದೆ ಹ
ಹ ಹೌ ಸ
ಅದಲ್ವಾ ನಾ ಹೇಳ್ತಿರುವುದು ನಿಜ ಅಲ್ವಾ
ಜ ಸ
ಹಾಂ ಸರ್
ಹೌಸ ನಿಜ ಹೆಸರ ಅದೆಲ್ಲಾ ಅಂದ್ರೆ ನೀವ್ ಹೇಳ್ತಾ ಇರೋದ್ದದು ಸದೃಢವಾಗಿದ್ಯಾ ಹೇರ್ಬೇಕು ಕೆಲಸ ಮಾಡ್ಬೇಕು ಆಹಾರ ಸೇವೆಯನ್ನು ಮಾಡ್ಬೇಕು ಮತ್ತೆ ಕೆಲಸ ಸ ಮದ್ಯಪಾನ ಮಾಡಬಾರದು ಧಮಪಾನ ಮಾಡಬಾರು ಅಂತ ನೀವ ಹೇಳ್ತಾರಿ ಸರ್
ಸರ್ ಈಗ ಈಗ ಮಾನವನೇ ಮಾನವನು ಮದ್ಯಪಾನ ಸೇವಿಸಬಾರದು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಈಗ ನಾನಾ ತರ ಮದ್ಯಪಾನ ಬಂದಿವೆ ಸರ್ ಸ್ಟಾರು ಗುಟಕ ತಂಬಾಕು ಗಾಂಜಾ ಮ ಇನ್ನಿತರ ಇ
ಸರ್ ನೀವೇನು ಹೌದಾ ಸರ್ ಸರ್ ನೀವ ಯಾವ್ದೂ ಮಾಡಲ್ವಾ ಆ ಚಟ
ಸರ್ ನಾನು ಚಟ ಮಾಡುವುದಿಲ್ಲ ಸರ್ ನಾನು ಒಂದು ಎರಡು ತಿಂಗಳಿಗೊಮ್ಮೆ ಒಂದು ಬೀರ್ ಕುಡಿತೇನೆ ಸರ್ ಅದು ಅದರಲ್ಲಿ ತುಂಬ ಮ್ಮ ಇದರ ಇದು ಇರುತ್ತೆವೆ ಸರ್ ಏನಾದ್ರು ಕಣಗಳು ಲವಣಾನಾಂಶಗಳ ಎಲ್ಲ ಇರುತ್ತವೆ ಅವು ಒಂದು ಈಗ ಒಂದು ಬೀರ್ ಕುಡಿಯುವುದರಿಂದ ಏನಾಗುತ್ತದೆ ಅಂದ್ರೆ ಈಗ ಮಾನವನ ದೇಹದ ಕಿಡ್ನಿಗಳು ಇರುತ್ತವೆ ಹದಲ್ವಾ ಕಿಡ್ನ ಒಳಗೆ ಹಳ್ಳಾಗಿರು ಅವುಗಳು ಆ ಬೀರ್ ಕುಡಿದರೆ ಅವುಗಳು ಕರ್ಗು
ಅದೇ ಸರ್ಲ್ಲಿ ಇಲ್ಲೊಬ್ರು ಇದ್ದಾರ್ ಸರ್ ಇಲ್ಲೊಬ್ರು
ಯಾರಿದ್ದಾರೆ ಅವನು ಹೆಸರು ಹೇಳಿ ನನಗೆ ಅವನು ಹೆಸರು ಹೇಳಿ ಅವನ ಗ್ಲಾಸ್ ಹೇಳಿ ತಾವು ಕುಲಕರ್ಣಿ ಅಂತ
ಸಾಬು ಮುಣಿಯಪ್ಪ
ಸಾಬು ಮುನಿಯಪ್ಪ ಸಾಬು ಮುನಿಯಪ್ಪ ಅವ್ರಿಗೆ ಏನು ಸಮಸ್ಯೆ ಇದೆಯಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅವ್ರಿಗೆ
ಅದೇ ಸರ್ ಇದೇ ಸರ್ ನಾನು ಹೇಳ್ತಾ ಇರ್ತನಿ ಸರ್ ಡೈಲಿ ಅವ್ರದ ಕಿರಾಣಿ ಅಂಗಡಿ ಇದೆ ಸರ್ ಒಂದು
ಈಗ ಅವನು ಕಿರಾಣಿ ಅಂಗಡಿ ದಲ್ಲಿ ಅವನು ಕಿರಾಣಿ ಅಂಗಡಿಯಲ್ಲಿ ಬಹಳಷ್ಟು ಕೂತಿರುತ್ತಾನೆ ಮತ್ತೆ ಅವನಿಗೆ ವಾತಾವರಣ ಚನ್ನಾಗಿ ಇರುವುದಿಲ್ಲ ಕಿರಾಣಿ ಅಂಗಡಿಯಲ್ಲಿ ಹೌದಲ್ವಾ ಈಗ ಹೊರಗಡೆ ಅಡ್ಡಾಡ್ದ ಈಗ ಹೊರಗಡೆ ಓಡಾಡ ಓಡಾಡ ಹು ದಿನಾಲೂ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಒಬ್ಬ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಅವನು ಓಡಾ ಬು ದಿನಾಲೂ ಹೌದಲ್ವಾ ಹೇಳಿ ನೋಡೋಣ ನೀವು ಅವಿನಾಶನ ಅವರೇ
ಹೌ ಸರ್ ಆದ್ರೆ ಅವ್ರು ಓಡಾಡುವುದೇ ಇಲ್ಲ ಸರ್ ಅವ್ರು ಮನೆಯಲ್ಲೇ ಕುಳಿತುಕೊಂಡು ಗುಟ್ಕಾ ತಿಂತಾರೆ ತಂಬ ತಂಬಾಕು ಸೇವನೆ ಮಾಡ್ತಾರೆ ಹಾಗೇ ಮಧ್ಯಪ್ರಿಯರನ್ನು ಸೇವನೆ ಮಾಡ್ತಾರೆ ಸರ್
ಈಗ ಮದ್ಯ ಬಾಣ ಸೇವ ಈಗ ಸೇವನೆ ಮಾಡಬಾರದು ಅದು ಮಹಾಅಪರಾದ ಮಧ್ಯಪಾನ ಸೇವನೆ
ಸರ್ ಮತ್ತೆ ನೀವು ಸರ್ ನೀವು ಎರಡು ತಿಂಗಳಗೊಮ್ಮೆ ಮಾಡ್ ಏನ್ ಅಂತ ಹೇಳ್ತಿರಲ್ಲ ಸರ್
ಈಗದ ಈಗ ದಿನಾಲು ಮಾಡುವುದು ಬೇರೆ ಎರಡು ತಿಂಗಳಿಗೊಮ್ಮಿ ಮಾಡುವುದು ಬೇರೆ ದಿನಲೂ ಮಾಡಿದರೆ ಅವನ ಆರೋಗ್ಯದಲ್ಲಿ ಬದಲಾವಣೆ ಬರುವುದಿಲ್ಲ ಅವನ ಆರೋಗ್ಯ ಹೇಗಿರುತ್ತದೆ ಹಾಗೆ ಇರುತ್ತದೆ. ಅವನಿಗೆ ಆರಾಮವಾಗುವುದಿಲ್ಲ ಹೌದಲ್ಲ.
ಅದೇ ಇವಾಗ್ಲ ಉಳ್ಳಾಗಡ್ಡಿ ತಿನ್ಬೇಕು ತಿನ್ಬಾರ ಸರ್ ನಿಮ್ಮ ಪ್ರಕಾರ ಸರ್ ಇದು ಬಾಡಿ ಇಲ್ಮೋಷನ್ ಆಗ್ಬೇಕಂದ್ರೆ
ಸರ್ ಉಳಿಗಡ್ಡಿ ತಿನ್ನಬೇಕು ಉಳಿಗಡ್ಡಿ ಉಳಾಗಡ್ಡಿ ತಿನ್ನುವುದರಿಂದ ವಿರಾಣಿಗಳುವೆ
ಉಳ್ಳಾಗಡ್ಡಿ ಅಂತಿರು ಇಲ್ಲಾ ಈರುಳ್ಳಿ ಅಂತಿರು ಆನಿಯನ್ ಅಂತಿರು
ಸರ್ ಅದಕ್ಕೆ ಈರುಳ್ಳಿ ಅನ್ನುತ್ತಾರೆ ಈ ಕಡೆ ನಮ್ಮ ನಮ್ಮ ದೇಶದ ಕಡೆ ಬಂದರೆ. ಈರುಳ್ಳಿ ಅನ್ನೂತ್ತಾರೆ ಅದಕ್ಕೆ ದಿನಲೂ ಒಂದ್ರೆ ನಮ್ಮ ದೇಶ ಸರ್ ನಮ್ಮ ದೇಶ ಹೇಳ್ಬೇಕಂದ್ರೆ ನಾವು ರಾಜಸ್ಥಾನದ ಪರಿಹಾರದವರು ಸರ್ ನಾನು ಎಂ ಬಿ ಬಿ ಎಸ್ ಕಲಿತು ವಿಜಯಪುರಕ್ಕೆ ಬಂದಿದ್ದೇನೆ.
ಸರ್ ಅದು ದೇಶ ಅಲ್ಲ ಸರ್ ಅದೊಂದು ರಾಜ್ಯ ಸರ್ ನಮ್ಮ ಭಾರತೊಳಗಿನ ಒಂದು ರಾಜ್ಯ ಸರ್ ಅದೊಂದು ದ ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ಸರ್
ಈಗ ರಾಜಸ್ಥಾನದ ಪರಿಹಾರದವರು ನಮ್ಮ ರಾಜಸ್ಥಾನದಲ್ಲಿ ಮರು ಭೂಮಿ ಇದೆ ನಿಮಗೆ ಗೊತ್ತಿದೆ ಅಲ್ವಾ ನಮ್ಮ ರಾಜಸ್ಥಾನ
ಹೌದು ಸರ್ ಅದು ಗೊತಿದೆ ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್ ನಮ್ಮಲ್ಲಿ ಸರಿ ಅ ಕಡೆ ರಾಜಸ್ಥಾನ ಕಡೆ ಒಂದು ಮ ಜಿ ಎಂ ಮಾಡ್ತಾರ ಹೌದಲ್ವಾ ಆದರ ವಿಶೇಷತೆ ಏನ್ ಹೇಳ್ತರ ಸರ್ ರಾಜಸ್ಥಾನ ಮದುವೆ ವಿಶೇಷತೆ ಅ ಕಡೆ ಈ ಏನ್ ವಿಶೇಷತೆ ಇದೆ ಸರ್
ಸರ್ ಈಗ ರಾಜಸ್ಥಾನದಲ್ಲಿ ಮದುವೆ ಮಾಡಿ ಬೇಕಾದ್ರ ಈಗ ರಾಜಸ್ಥಾನದಲ್ಲಿ ಮದುವೆ ಮಾಡ್ ನಾನು ಹೇಳುವುದೇ ಒಂದೇ ಮಾತು ಈಗ ಗಂಡು ಹೆಣ್ಣಿಗೆ ಇಷ್ಟ ಆಗಬೇಕು ಹೆಣ್ಣು ಗಂಡು ಇಷ್ಟ ಆಗ್ಬೇಕು ಈಗ ಗಂಡು ಹೆಣ್ಣಿಗೆ ಎರಡು ಇಷ್ಟವಾದರೆ ಮದುವೆ ಆಗುತ್ತದೆ ಸುಲಭ ಅದು ಯಾರಿಂದಲೂ ಬ್ರಹ್ಮನಿಂದಲೂ
ಸರ್ ಅದೇ ಇವಾಗ್ಲೇ ಹೆಣ್ಣಿಗೆ ಹೆಣ್ಣಿಗೆ ಹೆಣ್ಣಿಗೆ ಇಷ್ಟವಾದಾಗ ಗಂಡಿಗೆ ಇಷ್ಟ ವಲ ಆಗದಿದ್ದಾಗ ಮದುವೆ ಮಾಡಿದರೆ ಅದಕ್ಕೆ
ತುಂಬಾ ತುಂಬಾ ಅಪರಾಧ ಸರ್ ಅದು ಒ ದು ಗಲ್ಲು ಶಿಕ್ಷೆ ಆದಂಗೆ ಆಗುತ್ತದೆ ಸರ್ ಒಂದು ಹೆಣ್ಣನು ಒಂದು ಕತ್ತಲೆ ಕೋಣೆ ಒಳಗೆ ಕುಂದಿರ್ಸಿದಂಗೆ ಆಗುತ್ತದೆ ಸರ್ ಅದು ಮಾಡಬಾರದು ಅದು ದೊಡ್ಡ ಅಪರ ಅದ
ಹಾಗಂತ ಹೇಳಿಲ್ಲಲ್ವಲ್ಲ ಸರ್ ನಿಮ್ ರಾಜಸ್ಥಾನ್ ಕಡೆಗೆ ಹಾಗಂತ ಹೇಳತಿ ಸರ್ ನಾನ್ ನಿಮ್ಗೆ
ಸರ್ ಇಲ್ಲಿ ರಾಜಸ್ಥಾನದ ಒಳಗೆ ನಮ್ಮ ರಾಜಸ್ಥಾನದ ಒಳಗೆ ಹೇಳ್ಬೇಕಂದ್ರೆ ಇಲ್ಲಿ ಪ್ರ ಈಗ ಪ್ರವಾಸಿಗರು ತುಂಬಾ ಬರುತ್ತಾರೆ ಈ ಕಡೆ ರಾಜಸ್ಥಾನಕ್ಕೆ
ಷ್ಟು ಯಾವ ರಾಜ್ಯದಿಂದ ಬರ್ದ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಹೈದ್ರಾಬಾದ್
ಸರ್ ಇಲ್ಲಿ ರಾಜಸ್ಥಾನಕ್ಕೆ ಬರುವೋರು ಆಲ್ಮೋಸ್ಟ್ ದುಬೈದವರು ಬರುತ್ತಾರೆ ಇಲ್ಲಿ ವರು ಬಂದು ಈಗ ಒಂಟೆ ಮೇಲೆ ಕೂತು ಕುಂತುಕೊಂಡು ಮರುಭೂಮಿ ಪ್ರವಾಸ ಮಾಡುತ್ತಾರೆ ಈಗ ಒಂದು ಒಂಟಿ ಐತಲ್ಲ ಸರ್ ಏಳರಿಂದ ಎಂಟು ದಿನಗಳ ಕಾಲ ನೀರು ಕುಡಿಯುವುದಿಲ್ಲ ಹ್ಮ ಹೇಳಿ
ಸೊ ಒಂಟಿ ನೀರ್ ಕುಡುವುದಿಲ್ಲ ಕುಡಿಯುವುದಿಲ್ಲ
ಸರಿ ಈಗ ಒಂಟಿ ಕುಡಿಯುವುದಿಲ್ಲ ಏಳರಿಂದ ಎಂಟು ದಿನಗಳವರೆಗೆ ಒಂಟೆ ನೀರು ಕುಡಿಯುವುದಿಲ್ಲ ಯಾಕೆಂದ್ರೆ ಮರುಭೂಮಿಯಲ್ಲಿ ನೀರು ಸಿಗುವುದಿಲ್ಲ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರು ಇದೆ ಇಲ್ಲಿ ಮರುಭೂಮಿಯಲ್ಲಿ
ಒಂಟಿಗಳಿಗೆ ನೀರನ್ನು ಕುಡಿಸಿ ಒಂಟೆಯನ್ನು ಮ ಒಂದು ಟ್ಯಾಂಕ್ ಮಾಡ್ತಾರಂತ ಹೌದಲ್ವಾ
ಹೌದು ಸರ್ ಈಗ ಒಂಟ್ಯದಲ್ಲಿ ನೀರು ಸ್ಟಾಕ್ ಮಾಡುತ್ತಾರೆ ಈಗ
ಸರಿ ಸ್ಟಾಕ್ ಅನ್ನು ಮಾಡಿದಳಗ ನೀವು ನಿಮಗೆ ಉಪಾಯ ನಿಮಗೆ ನೀರನ್ನು ಬೇಕಾದಾಗ ಅದನ್ನು ಹಡಿತೀರಾ ಸರ್ ಟ್ಯಾಕ್ ಗಳನ್ನು
ಹೌದು ಸರ್ ಅದು ಈಗ ನೀರು ಬೇಕಾದ್ರೆ ನಮ್ಗೆ ಒಂಟೆ ಕೊಡುತ್ತದೆ ಸರ್ ಮತ್ತೆ ಅದರಲ್ಲಿ ಒಂದು ಸಾವಿ ಇರಾರು ಲೀಟರ್ ಗಳು ನೀರು ಇರುತ್ತವೆ ಸರ್ ಒಂಟೆಯ ಹೊಟ್ಟೆಯಲ್ಲಿ
ಹ ಸರ್ ನೀವು ನೀರನ್ನು ಹೊಡಿತೀವಿ ಹೊಡೆದ ತಕ್ಷಣ ದುಬ್ಬದ ಮೇಲೆ ಅದು ಒಂಟೆಗೆ ಏನೋ ಹಾನಿಕಾರಕ ಆಗುವುದಿಲ್ಲವೇ
ಏನುೂ ಆಗುದಿಲ್ಲ ಸರ್ ನೀವು ಒಮ್ಮೆ ನಮ್ಮ ರಾಜಸ್ಥಾನಕ್ಕೆ ಬಂದು ನೋಡಿ ಸರ್ ನಾನು ಇಲ್ಲಿ ಎಲ್ಲಾ ನಿಮಗೆ ಪ್ರವಾಸವನ್ನು ತೋರಿಸುತ್ತೇನೆ ಮತ್ತು ನಾನು ನಿಮ್ಮನ್ನ ಖರ್ಚುನು ನಾನೇ ನೋಡುತ್ತೇನೆ ಸೊ ನಿಮಗೆ ತುಂಬಾ ಹೃದಯದ ಧನ್ಯವಾದ ಮತ್ ಓಕೆ ಸರ್